ಹಲಪ್ಪ
ಹಾ ಹಲೋ
ನೀ ಏನ್ಮಾಡಪತಿರ್ ಪಜ್ಜು
ಏನ್ಲಲ್ಲ ಮನ
ಹ್ಮ್ ಏನ್ ಹಂಗ ಒಂದು ಬುಕ್ ಹಿಡಕೊಂಡ ಕುೂತೀನಿ
ಒಕ ಭಯ ಅತ್ತರೇನು
ಹ್ಮ್
ಯಾರು ಭಯಕತ್ತರೆ ಮಮ್ಮಿ ಯಾರು ಪಪ್ಪನ್
ಪಪ್ಪಾ
ಹೋಗ್ಯಾರ ಅದರ ಇನ್ನು ಮನ್ಯಾಗ
ಇಲ್ಲೇ ಮನೆಯಾಗ ಆದಾರ
ಹ್ಮ್ ಮತ್ತ್ ಫೋನ್
ಹಾ ಹಂಗ ಹಚ್ಚಿನಿ ಅವ್ರರು ಹೊರಗ್ ಟಿವಿ ನೋಡ್ಕೊಂತ ಕುಂತರ ನಾನ ಎವರ ಕುತನ್ ಒಳ್ಳ ಕುತನ್
ಹ್ಮ ಕೊಲೆಗಾ ಕದ ಹಾಕೊಂದ
ಹ್ಮ್ ಬಕ್ರ ಹೆಂಗೆ ಕೇಳ್ಬೇಕ್ರ ಹೆಯಾಂಗ ಬ
ಮಯ ಮಗ ಹೇಗ ಆಟೇಳ್ತಿರ ಇಪ್ಪಾಟುಂಬನ ಮನ್ಯಾಗ್ ನೋಡಿದರ ಇರಗಿಲ ಮತ ಕೆಳೆರಾನ್
ಒ ಮಾರೆ
ಹ್ಮ್ ಇದ ಒಮ್ಮೆ ಬರಲ್ಲ ಮುಂದ ವರ್ಷ ಏನಐತೆನ ಮುಗಿತ್ಲ
ಹ್ಮ ಮಾರಯ ಮುಂದಿನ ವರ್ಷ್ ಮಾರ ಇದೊಂದು ಒಂದು ವರ್ಷ ಯಾವಾಗ ಹೊಕ್ಕತಿ ಕಾಯಕತೀನಿ
ಇಲ್ಲ ಮತ್ ಏ ತುಪ್ಪು ಏ ತುಪ್ಪತಿ ಅಷ್ಟ ಇದ್ರ ಏನ ಸುಖ ಇತಲ್ಲ ಆರಾಮ
ಕಾರ್ತ್ತ ಫೋನ್ ಒಂದ ಇರೋದಿಲ್ಲ ಪಾ ಅಲ್ಲೇ ಫೋನ್ ಒಂದ
ಅಲ್ಲ ಫೋನ್ ಕೂಡ ಬಕ್ಕಾಗಿ ಯೂಸ್ ಮಾಡ್ತಾರಲ್ಲ ಒಂದ್ ತುಡ್ಗಿಲಿ ಐತಿ ಇಲ್ಲಿ ಸಮಯ ಐತಿ ಇದಾಗ
ಯೂಸ್ ಮಾಡ್ತಿರ್ ಬಿಡು
ಇಲ್ಲಿ ಪೋಣತ್ತ ಹಂಗ ಇಲ್ಲಿ ಬಕ್ರ ಕಡೆ ತ್ಲತ್ತ
ಹಾ
ಹೆಂಗ ರತಿ ಒಂದು ಯ ಒ ಗ
ಹಾ ಬಕ್ರ ಅವ್ರ ತೆಂಗಿ ಕೊಟ್ಟನ
ಏನ ಗೊತ್ತಿಲ್ಲ ನಂಗ
ಅದತ್ತ ಅವ್ರ ತಂಗಿಯಾರ ಹೋದ್ರತ್ತ
ಹ್ಮ
ಮುಂಜೆಲೆ ಏಳುವರೆಗೆ ಬಂದು ನಾನ ಮುಕೊಂಡಿದ್ದಿನಿ
ಹು
ಬಂದ್ ಇಸಕೊಂಡ ಹೋದ
ಹಾ
ಅದಕ್ಕ ಮತ್ತ ತಗ
ಹ್ಮ್
ಹ ಮೆ ಕಂದಿತ್ತದ್ರಾಗ ಬೇಕಂದ
ಹ್ಮ್
ಅಕ ಕೊ
ಹಾ ಚ
ಏನ್ ಮಾಡತ್ತಿ
ಏನ್ ಇಲ್ಲಿಯ ಮಾರ್ ಕೊಡ್ದತ್ತ ಇದ್ ಮ್ಯಾಗ
ಹ
ಜೋ ಸತಿಹ
ಹಾ ಅಬ ಇಲ್ಲಿ ಹೇಳಿದಾರನು
ಇಲ್ಲ ಯಾವ ಅಲ್ಲಿ ಬ್ಯಾ ಇ ಕತ್ರೆ ಅಂಗಡಿ ಇದ ಇದಂತ ಏನು ಪಂಚರ ಅಂಗಡಿ
ಹಾ ಹಾ
ಆ ಥೋಡಾಫನ್ಕ್ಕೆದತ
ಹೌನಾ
ಹಾ
ಈ ಅಟ್ಟ ಬಾಯ ಅಟ್ಟ ಬಂದ ವಾ
ಬಂದಿಲ್ಲ
ಹ್ಮ
ಎದ್ದುದುು ಇಲ್ಲೇ ಅ ಸ ಒಳಗ ಕೊಲೆ ಎದ್ದ್ದು ಅಲ್ಲಿ ಕೊಡ ಕಾಣ್ತೀವಿನ್ಸ
ಹೌನಾ
ಹ್ಮ
ಹ್ಮ್ ಹ್ಮ್ ಈ ಟಮ್ ಟಮ್ ನ ತೊಕೊಂಡು ಹೋಗ್ಬೇಕುನು
ನೇರ ಸಕರ ಮಟರ
ಹ್ಮ್
ಕ್ಕಲ್ಮಟ್ಟ ಕೊಂದರುತಾವಂದ್ರ
ಹ್ಮ್
ನಡಗ ರಲ್ಲಕನ್ ಕೊತ
ಹ್ಮ್ ಇಲ್ಲೊಂದೊಂದ್ ಹಾಸ್ಟೆಲ್ ಹಾಸ್ಟೆಲ್ ಬಗ್ಗೆ ಐತಿಪ್ಪಾ ಮನಗನ ಬರದಾರ
ಈ ಲೋನ್ ಬುಕ್ನಯಗ
ಹ್ಮ್
ಹಾಸ್ಟೆಲ್ ನೋಡಿ ಇವತ್ ಹಾಸ್ಟೆಲ್ಗೆ ಬರುವಾಗ ಹಾಕಿದ ಕಣ್ಣೀರುಗಳು ಹೊತ್ತ
ಹಾ
ಹಾಸ್ಟೆಲ್ಗೆ ಬಂದ ಮೇಲೆ ಹಾಸ್ಟೆಲ್ಗೆ ಬಂದ ಮೇಲೆ ಮಾಡಿದ್ದ ತಮಾಷೆಗಳು ಸ್ಟಡಿ ಅವರ್ಸ್ ನಲ್ಲಿ ತಿಂದ ತಿನಿಸುಗಳು ಸ್ಟಡಿ ಸ್ಟಡಿ ಅವರ್ಸ್ ಮಿಸ್ ಮಾಡೋಕೆ ಮಾಡಿದ ನೆನಪುಗಳು
ಹ್ಮ್
ಇವು ಇವುಗಳು ಜೀವನದಲ್ಲಿ ಮರೆಯಲಾದ ನೆನಪುಗಳು ಮಾರ್ನೆ ಮಾರ್ನೆ ಮುಳಗೋಕೆ ವಾಡನ್ಗೆ ಹೇಳಿದ ಕಾರಣಗಳು ಲಿಫ್ಟ್ ಲಿಫ್ಟ್ ಯೂಸ್ ಲಿಫ್ಟ್ ಯೂಸ್ ಮಾಡೋಕೆ ಮಾಡಿದ ನಾಟಕಗಳು ಮೆ ಮೆಸೇಜ್ಗೆ ಲೇಟ್ ಆಗಿ ಹೋದಾಗ ವಾರ್ಡನ್ ನಿದ್ದಿ ನಿದ್ದೆ ಕೇದಗಲು
ಹಾ
ವಾರ್ಡನ್ ವ ಲೋಗಲ ಇಲ ಜೋನ ಜೋನದಲ್ಲಿ ಮರೆಯಲ್ಲ ಯ ಎಲ್ಲಿ ಇಲ್ಲಲ್ಲ
ಹ್ಮ್
ಇವುಗಳು ಜೀವನದಲ್ಲಿ ಮರೆಯಾಲಾಗದ ನೆನಪುಗಳು
ಹಾ
ಒಂದು ಒಂದು ಕಾಯಿನ್ ಕೇಳಿದಾಗ ರೂಮ್ಲ್ಲಿ ಹುಡುಕಿದ್ದ ಕ್ಷಣಗಳು
ಹಾ
ನ್ಯಾಷನಲ್ ಆ ಆಟಗಳು ಮೂವಿ ನೋಡುವಾಗ ಮಾಡಿದ ಕೂಗಾಟ ಕ್ರಡಾಟಗಳು ಕಾಲೇಜ್ ಹಾಸ್ಟೆಲ್ ಫೀಸ್ ತುಂಬಲು ಮಾಡಿದ ಹಳೆದಾಟಗಳು ಇವುಗಳು ಜೀವನದಲ್ಲಿ ಮರೆಯ ದಲಾದ ನೆನಪುಗಳು ವಾಡನ್ ಕಣ್ಣುಪ್ಪಿಸಿ ಹನ್ನೆರಡು ಗಂಟಿ ಮಾದ ಬರ್ತ್ಡೇಗಳು ಬರವಣೆ ಬರವಣಿಗೆಯಲ್ಲಿ ಮುಗ ಮುಗಿಸಲಲಾರ್ದು ಮುಗಿಸಲುವ ನಾವು ಹಾಸ್ಟೆಲ್ನಲ್ಲಿ ಮಾಡಿದ ತುಂಟಾಟಗಳು ಇವು ಜೀವನದಲ್ಲಿ ಮರಿಯಾ ಮರೆಯಲಾದ ಸವಿ ನೆನಪುಗಳು
ಫೋನ್ನಾಗ್ ಆಯ್ತು ಬುಕ್ನಗ ಆಯ್ತು
ಬುಕ್ಕನಾಗ್ ಬುಕ್ಕನಾಗ್
ಹ್ಮ ನೀವು ಹುಡ್ಕೊಕೊಂಡ ಬುಕ್ಕಾನಗ ನೀ ಹುಡ್ಕೊಂಡ ಬುಕ್ನಯಾಗ
ಹಾ ಅದೊಂದು ಆಳ್ವಾಸ್ ಬುಕ್ ಇತ್ತು
ಹ
ಅದ್ರಗ್
ವಾಯ್ಸ್ ಬಾಳ ಕಟ್ಟಯತಪ್ಪ ನಿಂದು ವಾಯ್ಸ್ ಕಟ್ಟಾ ಬಂದ್ರು ಏನಿಗೆ
ಕೆಲ್ಸ ಹೊತ್ನಾ
ಈ ಬರತಾನಾ ಮಾಡಸವ ಬಾರ ಬರಬರ ಬರ್ತತಿ ಆಚೆ
ಹಾ
ಒಂದು ಕಟ್ ಆತಂದ್ರೆ ಯಕ ಸೌಂಡೇ ಬರಗಿಲ್ಲ ಪಾ
ಹಾ ಹಂಗ ಕಥೆ
ಹಾ ಒಟ್ಟ ಆ ಆ ಬಿಟ್ಟಿರ್ತಾರೆಲ್ಲ ಪುರಾ
ಹಾ
ಹಾಂಗ್ ಮಾಡಕತ ತಪ್ಪ
ಹ್ಮ ಕಣೋ ಕೊಡಾಕ್ ಹೊಂಟ್ರಪ್ಪ
ಹಾ ಕೂಡಕ್ ಬಂದ
ಹ್ಮ್ ಅಲ್ಲ ಒಟ್ಟು ಮತ್ತ ನಾವ ಅವತ್ತ ಅವತ್ ಇಲ್ಲಿ ಯಾಕ್ ಅವತ್ತು ಬಂದಿದಲ್ಲ ಅಲ್ವಾ ಅವತ್ತು ಮದುವೆ ದಿವಸ
ಹಾ ಹ
ಅವತ್ ಆದ್ಮ್ಯಾಗ ಅವತ್ ಅವತ್ತಿಂದ್ರ ಮಾತ್ ತರ್ಸಿರ್ನು
ಮತ್ ಈಗ ತರ್ಸತಾರೆ ಈಗ ಸೀಸನ್ಲಾ ಇದು ಹಕೋ ಬರ್ತ ನೀರಿ ಬಾಟ್ಲಿ
ಹಾ
ಎಟ್ಟು ಮರಯಾ ಎಟ್ಟು ತರಿಸಸ್ತಾರಪ ಹಂಗ ಯಲ್ಲ ಇವುಗ ಸುಮ್ನ ಅಣ್ಣಗ
ಇದು
ಹಾ
ಹಾಂಗಲ್ಪ
ಹಾ ಅಂದ್ರೆ ನೀ ನೀ ಮಾಡಿದ ಅಂದ್ರೆ ನೀನು ಮಾಡ್ಬೋದಕ ಹಿಂಗ
ಹೌದನು
ಹಾ ಅಂದ್ರೆ ಇದ ಯಾರ್ ಮಾಡ್ತೇನ ಅಂತಾರ ಲಾ ಬಾ.
ಹ ನೀಲಾಪನ ನೀಲಾಪನ ರಾಕ್ನಾ ರಾಕ್ ಬರ್ತತಿ
ಈಗ ಆಯ್ತು ಅಂದ್ರೆ ಹನ್ನೊಂದು ರೂಪಾಯಿ ಕೊಟ್ಟಿರತನ
ಹಾ ಹಾ ಹಾ ಹಾ ಹಾ
ಹಾ ಆ ಗಾಡಿದ ಮತ್ತ್.
ಹ ಗಾಡಿ ಮ್ಯಾ ಗಾಡಿ ಖರ್ಚ್ ಇದನ್ ಎಲ್ಲಾ ತಕೊ. ಒಾಯಿ ಎರಡ್ ರೂಪಾಯಿ ಹೆ ಜುಮ್ಮ ಮಾಡಬಿಟ್ರನತೆ
ಹ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಏ.
ಹ ಇಟ್ಟ ಬಿಡ ಮತ್ತ ಏನ್ ಮಾಡ್ಕೊಂಡ್ರ.
ಹಾ ಐತಿ ಹಂಗಟ ಹಂಗಟ ಕರೆ. ಈಗ ಇದ ಆಗೆತ ಲಾ ಬಾಳ್ ಏನ್ ಅಂತಾರ.
ಹ್ಯಾಂಗ್ ಪಜ್ಜು.
ಯಾನ ಅಂತಾರ ಅದಕ ಈಗ ಬಾಳ ಇದ ಮಾಡತಾರ್ಲಾ ಅಪ್ಪಿ.
ಆ.
ಹೋದರೆ ಮನ್ನೆ ಒಬ್ಬ ಸಾಯಲಿಲ್ಲನ. ಹ್ಮ್ ಹಿಂಗಾಗಿ ಹ್ಮ್ಮ್.
ಹ.
ಎಲ್ಲಾ ಸಮಸ್ಯೆನ ಈಗ.
ಹೌದೌದ.
ಕಾ.
ಅವ್ ಬಾಳ್ ಕುಡದಸತಾನ ಪಜ್ಜುಣ್ಣ.
ಹಾ ಅದ ಅತೀ ಆದ್ರ ಲಿಕ್ವಿಡ್ ಕೆಮಿಕಲ್ ಇರದ ಎಲ್ಲದರಗು.
ಹಾ ಹೌದೌದ.
ಅದಕ ಎಣ್ಣಿ ಅತಿ ಆತ ಅಂದ್ರ ಹಂಗ ಆತದ.
ಹ್ಹ. ಹ್ಹ ಹ ಬಾಳ ಕುಡಿಬಾರ್ದಳೋ ಪಾ ನೌನ್ ಏಟ್ಟೋ ಅಟ್ಟ ಅದ್.
ಅದ ಅಟ್ಟ ಸುಮ ಅಟ ಹಿಂಗ ಹೇಳಕ್ ಬರಲ ಯಾವ್ನ ನಶಿಬ ಹೆಂಗ್ ಇರ್ತೈತಿ ಯಾವಂಗ ಗೊತ್ತಾಗಬೇಕು.
ಹ ಅನೌನ್ ಇಂದಿದ್ದ ಮನಷ್ಯಾ ನಾಳಿ ಇರುದಿಲ್ಲೊಪಾ. ಹಾ ಯಾವಾಗ್ ಹೋಗತ್ ಗೊತ್ತಿರುಲ್ಲಾ.
ಯಾಕ್.
ಹ್ಹ.
ಹ್ಮ ಅದ ಯಾವ್ ಖಂಡಾನ್.
ಹ್ಮ್. ಹ ನೌನ್ ರಗಡ ಮಂದಿ ಸತ್ರ ಈಗ ಆಗಳೇ.
ಹೌದ.
ಹಾ. ಹಲೋ ಪಜ್ಜು.
ಅಗಶಿಮಣಿ ಭೀಮಾಶ್ಯಾ ಪಾ.
ಹ್.
ಅವ್ನು ನೋಡಲ್ಲ ರಾತ್ರಿ ಆಯತ.
ಹ್ಮ್.
ಹಲೋ.
ಹಲೋ.
ಹಾರ್ಟ ಅಟ್ಯಾಕಾತ್ಲೋರಿಗೆ.
ಹಾಂ.
ಹ್ಹ ಹ್ಹ ಹ್ಹ. ನಮ್ ಅಮ್ಮಾರಿಗ ಹಂಗ ಆತೋ ಪಾ.
ಹಾ ಹೌದ್ರಿ ಇದ್ರನಾ ರೀ ಅಲ್ಲಿ ಇಲ್ಲೂ ಬಂದಿದ್ರಲ್ಲ ಅವ್ರ ರಿ.
ಹ್ಮ್. ಹ ಅಂದ್ರ ಇಲ್ಲೇ ಬಂದಾರಲ್ಲ ಇಲ್ಲೇ ಕ ಅಡ್ಡ್ಯಾಡ್ ಮುಂಜಾಲೆ ಅದ್ಕಳಿ ಹಂಗ ಆತ
ಅದ ಅವತ್ತ ಎಲ್ಲಿ ಇದ ಕ್ವಾಂಟಿಟಿ ಯಾವಾಗ ಬರ್ತಾನ ಜನಲ್ಲ ವಿಷಾವಳ ಅಕ್ಕನ್ ಮದುವೆಗೆ
ಎದ
ಎಲ್ಲಿ ಇದಕ್ಕಿ ಇತ್ತ ಇಲ್ಲಿ ಏನಪ್ಪಾ ಅದು ಕೊಡ್ರಗೋಪ ಅಂತಕ್ ಒಳಗ
ಹ್ಮ ಹ ವಿಶ್ವ ಹೌದ್ ಹೌದ ಅವತ್ ಬ ಬರ್ತನಂದಿದನ್ಯ ಸಮ್ಯಾಗ
ಗಾಡಿ ತೊಂದಏ ಹೋಗೋಣ ಹಂಗೆ ಅಂದ
ಹಾ ಹೋಗಣಂದ ಿದ ಹಿಂಗೊಂದ್ ಆಾಯಿ ಬಿಡ್ತಿ ನಾನು ಬರ್ತನ ಅಂದಿದ್ನಿ
ಅದ ನೀವ ಎಬ್ಸಿದ್ದತ್ತನ ಅ ಮತ್ತ
ಹಾ ಬರತ್ ನಂದಿನಿ ಹೋಗೊಂಡಿ ತಂದಿನಿ ವಿಶ್ವನ ಹೇಳಿದ
ಹಾ
ಅದ ಕನ್್ಲಿ ಅಪ್ಪಾ ತಿಳಿದ್ ನಿವ್ಗ ಅವ ಇಿದ್ ನಂಗ ಬಾಳ ಸಮಯಾನ ಹಯ್ ಬರ್ಲಿ ನಿಮ್ದೊಂದ ನಮ್ದೊಂದ ಗಾಡಿ ತುಂದ
ಹಾ
ತಂದ ಹೂರುೊಟ್ಟಿ ಮುಂಚೆಲ್ಲ ಹೆಿಂಗ್ ಆಯತ್ಪ್ಪ ಏ ಮಾಡಲ್
ಹಿಂಗಏನ ಇಲ್ಲ ಹಂಗ ಆರಾಮ ಇಲ್ಲ ಇಗತ್ತ ವಲ್ಯನ ಆತಾರ ಬ್ಯಾಡಣ್ಣ ಆತಾರ ಮಿ ಆಗ ಅಂದ ಹ್ಮೂ ಆ್ಲಣಕೊಂಡ ಮತ್ತೆ ನಿಮ
ಇಲ್ಲೋಪ ಇ ಹಬ್ಬಲ್ ಅಲಪ್ಪಚೋ ೈಲಷ್ಟತಂಗಪ್ಪ ಫಲ್ಷ್ಟತಂಗಪ್ಪ
ಹ